ಹಲೋ ಹಲೋ
ಹಲೋ
ದೋರಣ್ಣ ಎಲ್ಲಿದ್ದೀರಿ ಅಣ್ಣ
ಹಲೋ
ಏನ್ ಮಾಡ್ತೀರಿ ಅಣ್ಣ
ಇಲ್ಲೇ ಮನೆಯದ ಹೇಳಿ ಏನ್ ಮಾಡ್ತಿದೀನೋ ಕಷಾಯ
ಏನಿಲ್ಲ ನೋಡಪ್ಪ ಈಗ ಉಂಡು ಹೊರಗೆ ಬಂದೆ ನೋಡು
ಈಗ ಉಂಡ್ ಹೊರ ಬಂದಿಯೇ
ಹಾ ಹಾ
ಹ್ಮ್ ಮತ್ತೇ ನೀವ್ ಅಂತಲ್ಲ
ಮತ್ತೆ ಊಟ ಆಗ್ಯದಲ್ಲ ನಿಂದು
ಏನ್ ಮಾಡಿದ್ರಿವತ್ತ
ಊಟ ಊಟ ಆಗ್ಯಿದೆ ನಂದು
ಊಟ ಏನ್ ಮಾಡ ಏನ್ ಮಾಡತಂದ
ಅಲ್ಲ ಈಗ
ಹೇ ನಿನ್ ರೊಕ್ಕತಾರಲ್ವ
ಹ್ಮ್ ಹ್ಮ್ ಹೊಲಕೆ ಹೋಗಿಲ್ಲ
ಹೊಲಕೆ ಹೋಗಿದವು ಅದ ಹೊಲಕ್ ಅದಕ್ಕೆ ಖಾತಾತರದ ಅಲ್ಲಿ ರೊಕ್ಕ ತಗೊಂಬರದ
ಈಗಾ ಯಾವಾಗ ಖಾತಾ
ಹಾ ಅದೆ ತಮ್ಮ ಇದಕ್ ಬಿಡಲ್ಲಲ್ಲೊ ಸಾಕೊಂನ್ನೇ ಸಾಕೊಂನ್ನೇ
ಯಾದಕ್ ಸಂತಿಂಗ
ಗೊತ್ತಿಲ್ಲ ಇದುಕ್ಕ ಟಮಾಟಿಗೇನ ಅವ್ರಿಗೆಗ್ ಬಿಡವ್ರ ಟಮಾಟಿ ಏ ಅವ್ರಿಗೆ ಕೈ ಬಿಡವ್ರ
ಹ್ಮ್ ಹ್ಮ್ ಕಾರಣೆ
ನಮ್ಮೂರಾಗ ನೋಡದಸತ ನಾಳೆ ಬುಧವಾರ ದಿನದ
ಇಕ್ಕ ಸಾಲೂರ್ ಹೋಗೋದು ಬೇಡ
ಸಾಲೂರ್ ನೋಡಂ ಹೋದ್ರ ಹೋಗಂಬ ಇಲ್ಲಿ ಇಿಲ್ಲ
ಇಲ್ಲಿ ಇಲ್ಲಬಿಡು ಹೋಗಮೀ ಗಾಡಿ ತಕೋತ
ಹ್ಮ್
ಗಾಡಿ ತೋಕೋ ಯಾರದ್ರೆ ಹೋಗಮೋತ
ನಾಡಿರೆಡಿ ಆಯ್ತು ಹಂದಿಇದ್ದಿಲ್ಲ ಅಂದ್ರ
ಹ್ಮ್ ಎಣ್ಣೆ ಹಾಕಮ
ಹಾ ಭೀಮೆ ಬಿ ಎಣ್ಣೆ ಹಾಕ್ತಂತ
ಹ್ಮ್ ಇಪತ್ತು ಹೆಂಗೋ ಅಣ್ಣ ಅ ಒಂದ್ಐವತ್ತು ಹಾಕ್ತಿನಿ ಅಂದ್ರ ನಾನ್ ಒಂದು ಐವತ್ತು ನೀವ ಒಂದು ಮೂವತ್ತು ಹಾಕ್ತು ಅಂದ್ರ ಒಂದ್ ಲೀಟರ್ ಬರ್ತದೆ
ಹ ಆಯ್ತು ತಕೊ ನೋಡಮಿ ಮಳೆ ಗೇಲ್ ಬತ್ತದ ಹೆ ಬಳತ ಹಲಕ
ಏನ್ ಆಗಲ್ತೋರ್ ಒಪ್ಪ ಹೋಗ್ರಮ ನೋಳಗ್ ಬರ ಬರ್ತಾ
ಮಳಿ ಬತ್ತಂದ್ರ ಹರನ ಅತ
ಹ್ಮ್
ಮಳೆತ್ ಹೆಸಣ ಹೋದಕ್ ಆಗ್ತ
ಏನ್ ಆಗಲ್ತ ಹೊರ್ಕ್ ಬರ್ತ ಹೋಗಿ ನೋಡಿತ್ರ್ ಬರ್ತ ನ ಬೋದ ರಂಗ್ರ ಆತ ಹೇಗಬೆ
ಹಾ
ಇದು ಹ್ಯಾಂಗೋ ಟೀ ಶರ್ಟ್ ಕೇಳದೆ ಸತ್ಯಾಗ
ಹಾ ಮಾಡಿಸತಾವ ನೋಡ್ ಹೇಳಿದ್ ನೋಡುತ ಸೊನೆಫೋನ್ಚ್ಚಿ
ಆಯತೋ
ಹೇಳಿದ ಒಂದು ಅದೇನು
ಹಾ ಹ ತಪ್ಪ ನಳೆ ಹೋಗಾಮ ಏ ನಲ್ಕ ಅವ್ನು ಕೂಡ ಹೋಗಾಮೇಫೋನ್ ಅಸತ ದಂದ ಇಿಲ್ಲ ಅಂದ್ರ
ನಾ ಮಾಡ್ಸಲೇ ಬಂದ ಏನ್ ಮಾಡ್ಲಿಪ
ಹ ಹೇಡ ಬಾ ನಂಗ ಕೂಡ ಸುಂದ್ ಕೂಡ ಕೇತೇನೋ ಯಸತ ಯಸಿಲ್ಲ ಹಂಗಗೆಟಕಂದ ಎಲ್ಲ ಮಾತಾಡ ಲೀ ನೀ ಟೀಶರ್ಟ್ ತಿಗತನ್ ಬಟ್ಟಿಂಗರ ತಿತರ್ ನೋಡಿ ಮಾಡ್್ರಾರ
ನನಗ ನನಗ್ ತಿಳಿತ ಅಟ್ಟೆಕಟ್ಟೆ ಡಾಕ್ಟರ್ದಾಗ
ಮಾತೆ ಇದೀಗ
ನಿನ್ನೋಡಿ ಕೇಳೇಳ ಅಂದ್ರೀ ನಾನುಗೆ
ಏ ನಿನ್ನ ನಂಗ ಪಿ ಆರ ಪಿ ಹಕ
ನಾ ಕ ನೀ ಯಾರ ಬಾಯಗೆ ಹುಟ್ಟಿ ಯಾರ ಬಾಯಗೆ ಬೆಳಗ್ಿ
ಹಾ ಹಾ ಕಂಡಾಪಟ್ಟೆನ ನೀಂಗ
ಮತ್ತೆ ನೀ ಹೊಲಕ್ ಹ ನಿಲ್ಲಿವತ್ತ
ಹೋಗಿದ ಚಂತನ ಕಾರ್ ತರ ತುಂಬಸೋದು ಅವನ ಲೀ ಉದೇರೇನೆ ನಾಳೆ ಕಟ್ನಿಂಗ್ ಮಾಡ್ಕೋದ್ರ
ಹ ನಲ್ಲ ಮಾರ ಹಾ ಟೀಕೆ ಸರ್ ಟೀಕೆ ಸರ್
ಕರಕ್ಕರ
ಹಾ
ಹ್ಮ್
ನಾಳಗ್ ಮುಂಜೆ ಮಾಡ್ಕೊಳಲ್ಲ ಸಂೆಜಿಗೆ
ಯಾವಾರ ಮ್ಕೊ ನ ಮುಂದೆ ಮಾಡ್ಕೊತಪ್ಪ ನಾಳೆಗ
ನ ಅಂದಿ ಇರ್ತವ ಆಗಲ್ಲ ಸಂಜಿಗೆ ಏನಿ
ಮಂಗಾರ ಮಾಡ್ಕೊಬೇಕಂದ ಮಂಗಾರ ಭ ಆಗಲ್ಲ ಹೆಂಗ ಭ ಸಂತಿ ಮಳ ಇರ್ತವ ಮಾಡ್ಕೋದ ಆಗಲ್ಲ ಅದಕ್ಕೆ ನಾಳೆ ಮಾಡ್ಕೊತ
ಹ್ಮ
ಹಾ
ಆಯ್ತು ಅಂದ್ರ ಮಾಡ್ಕೊ
ಹಾ ಬೀಮ್ಯ ಏನ್ ಮಾಡ್ತಾನ
ನೀನ ನಾನೇ ಹೊಂಟಿದೆ ಜರಾ ಬಸ್ ಸ್ಟ್ಯಾಂಡ್ ಕಾ ಹೇಳಳ್ಲಿಿಂಗ
ಅನ್ಗಾಡ ಇದಿದ್ದಾರಪ್ಪಾ
ಹಾ ಕನ ಬೆಳ ಕ
ಬರ್ರನಾಬ ಈ ಕಡೆ ಗಾಡಿ ತಂದ
ಬಾ ಬಾ ಇ ಕನ ಬಲ ಬಾ
ನಿಮ್ ಗಾಡಿಿದಾನು ಏನ್ೀ ಚೈನೀಸ್ ಅವಿ ಹೇಳ್ತ ಅಂದ್ರ ಬರ್ತಾಡಪಾ
ನಾಳೆ ಇತ್ತದ ಬರಬೇಡ
ಹ ಕೋ ದಸ್ತ ಏನ್ೀ ಹೇಳತ ಬರಬೇಡ ಹೇಳತ್ ಬಾ ಅನಗಡಿದ್ದ ಇದರ ನೀವ ನಾನು ಆಗತ್ತ್ದಕ್ಕರ
ಲೀ ಬರಬೇಡ ಓ ಚೈನೀಸ್ ಅಂದ್ರೆ ಬರ್ಬೇಡ್ಣ
ದಿನ ಹತನ ಕೇಳೋಅಪ್ಪ್ಯಾ ಇದು ಚಿಕನ್ ಸಿಕ್ಸ್ಟಿ ಫೈ್
ಇಲಕೊಂಡ ಇತ್ತಾಗ ಬಾ ನಡ್ಕೊಂತ ಈ ಕಲ್ಲಿ ಇದ್ರ ಮನೆಗ ಬರ್ಕಕ್ಕೆ ಆರ್ಡ್ಕ್ಕೆ ಈಗ
ನಾಕ ಇಲ್ಲಿ ಮತ್ತೆ ಮನ್ಯಾಗಿದ್ದ ಒಪ್ಯ
ಅ ಮತ್ತ ಹಂಗ ನ ಮೊಲಕ್ ಕಲಂಗಡಿ ತಿನಾಕ್ ಬರ್ತಯ
ನೀವ ಮೊದ್ ಕಲಂಗಡಿ್ರ ಅಲ್ ಮೊದಲ ಹಚ ಹಚ್ಚ ಬೆಳಿರತ್ತ ಅಂದ ಊರುಪ್ಪ ಮೊದಲ್ನ ನೀ ಯ ಎಲ್ಲ ಪೆಟ್ರೋಲ್ ದಾಗ ಮುಂದ ವಾಂದಿ
ಬೆಳೆ ಯಾವಾಗ ಊರಿದವು ಅದು ಬ್ಯಾರೆ ಹೊಲ್ದಾಗ ನ ಅಗಿ ತಂದಿದ್ದವು ಅದು
ಹಳ್ಳ ಬಂದ್ವಾ ನಿಮಲ್ಲಿ ಹಳ್ಳ ಬಂದ್ವತ್ತ.
ಹಾ ಬಂದ ನಟಂಕಿ ದೊಡ್ಡ ಫುಲ್ ತುಂಬೇದ.
ಹ್ಮ್ ಅವನುಂಗಾಡ ಇದ್ದಿರನು
ಬಂದ
ಹಾ ಹಾ
ಹ ಹ
ಮತ್ತ
ಎನಿಲ್ಲ ಮತ್ತೆ ರ ಅದೇ ಜರ್ಗ ಹಾ
ನೀವ ಅಂತಾ
ಮತ್ತೆ ನೀವ ಇದ್ರ ಕಾರನು ತಯಾರ್ ಮಾಡ್ಕೊಳ್ತೀರಿ ಅಲ್ಲ
ಏ ತರ್ತಿರ್ ತರುಣಿ ನಿಮ್ ಉರಿಗ ಕಾರಣಿಗ
ಅಲ್ಲಿ ತರ್ತ ಓಪ ಸಾಕಾಗ್ದ ಎಲ್ಲಿ ತರ್ತಿ
ತೊಂಬಾ ಅಪ್ಪಾ ನಿಮ್ ಏನಯ್ರ ಏನ್ ರಕ್ಕಮ್ಮ ಏನ್ ರಕ್ಕಮ್ಮ ನಿಂಬಲ್ಲಿ
ನಮ್ಮ ಹೆಚ್ಚಗಿದ್ದು ಬಂದ್ರ ನಾವ್ ನೀವ್ ಕೇಳ್ತಲ್ವಿ ಅವಾಗ ತಗ್ಂಬರ್ತ
ಹಿಂಗತೆ
ಹಾ ತಮ್ಮತ ಬಿಟ್ಟಿ
ಟೀಕ್ ಬೊಲ್
ಆ
ಇದು ಟೀ ಕಾಯ್ ಲ್ಲ ಹಪ್ಪೇ
ಏನ್ ಸಿಕ್ಕಡ
ಇಲ್ಲ ಇಲ್ಲ ಇದು ಕ ಅದಲ್ಲ ನ ನಾ ತರ್ತಿ ತೋಂಬದ ಇದು ಮಾಡ್ತಿ
ಹ ನಿಮ್ ಅತ್ತಿ ಮನೆಗೆ ಹೋಗಿದಿ ಮಕ್ಕೊಳಕ
ಹೋ ರ ಅ ಬಾ ಅಂದ್ರ ಬರ್ತಾಳಾ
ಬ ಅಂದ್ರ ಬನ ಭ ಬರಿ ದ
ಗಾಡಿದಲ್ಲಿ ನಿಂಬಲ್ ತೋಂಬಾ ಇಲ್ಲಿತ್ತನ
ಇಲ್ಲಾ
ಬಾಜಾರಷ್ಟುಟಿಂಗ ಹೇಳ್ತಾವ ಅಕ್ಕ ನಾನನೆ
ಕಡೆ ಬಸ್ ಸ್ಟ್ಯಾಂಡ್ ಬ ಸನ್ನಿ ಬಂದೆ ಈಗ ನಾವು ಇಲ್ಲಿ ಹೌದನ್ ಬಲಿದೇವು
ಹ ಈಕಡೆ ಬರ ಹೋಣ ಇಕಡೆದ್ದ ನಮ್ಮನೆಗಲ್ಲ
ಅಂದೆ ಅಲ್ಲಿ ನಮ ಗಾಡಿ ನೀಚಲ್ ನಾಕ್ ನಾಕ್ ಚೀಲ ನಾಕ್ ಚೀಲ್ ಇದು ಎರಡ್ ಚೀಲ ಡಿ ಎ ಪಿ ಬೇಕಗಿವ
ಹಾ
ಮತ್ತ ಎರಡ ಚೀಲ ಚಿಕನ್ ಬೇಕಾಗೇವ
ಆ
ನೈ ಕಿಸನ್ ಅದ
ತೊಂಬರ್ ತೊಂಬ್ರ
ಅದೇ ಗಾಡಿ ಅಲ್ಲಿ ಹೇರಿ ಬರದ
ಬರಬರ ಯಾರ
ಅವ ಅವನ ಕೇಳಿ ಹೇಳಿ ಮತ್ತ ನಾಲ್ಕ್ ಪೈಪ್ ಬ ಬೇಕಾಗಿ ಹೊಲ್ದಾಗ ನೀರುಗಿ ನೀರಿಗಿ ಒ ನಾಕು ಪೈಪಾ ಒಂದೇ ಟಾಟೆಸ್ ಹೇರಿ ಅದು ಅಗಿ ಒಳನು ಅಗಿ ಒಳನ್ ಹಜಾರವಾ
ಎತ್ತಿಂಗಡಿ ತರಬೇಕಬೇಕು ಟಾಟಾ ಶಿರಾ ಪಕಂದು
ಹೊಟ್ಟೆ ಮಾಡಿಲ್ಲ ಅವ ಕೆಸರಾಗ ಚು ಇಲ್ಲೇ ಎಮ್ಮತಾನಗಳ ಹೈರಾಣಲ್ಲ
ಕೆಸರಿ ಅಲ್ಲ ಅಪ್ಪಿ ನಿಮಲಿಕ್ಕೆಲ್ ಕೆಸರು ಬರ್ತ
ಹಾ ಹೌದಕಳಿ ಪಟ್ಟ ಯರಡು ಮಾಡಲ್ಲ
ಹ ಹ ದನ್ಗಳ ಹೇರಾ ಮಾಡಲ್ಲ ಮನುಷ್ಯ ಹೆರ ಮಾಡ್ತರಿ ನಾನು
ಹಾ ಹ
ಮತ್ತಪ್ಪ ಮಳೆ ಹೊಂಟದಾನ ಮಳೆ ಹೊಂಟದ
ಎಲ್ಲ
ಕಡ ಹೊಂಟುವ ಮಿ
ಇಗ ಮಧ್ಯಾಹ್ನದ ಬಂದದ ಮಧ ಅದೇ ಮಧ್ಯಾನದ ಬಂದ ಅ ಇಡೆ
ಈ ಕಡೆ ಸದು ಹಂಟ್ರದ ಪ್ರೆಸೆಂಟ್ ಹನಿ ಬೀಳುತ್ತಾರು ಟಾಪ್ ಟಾಪ್ ಟಾಪ್ ಮತ್ತ ಬಿತ್ತೀರಿ ತಗರಿ ಬಿತ್ತಂದಲ
ಹಲೋ ಇನ್ನ ಎರಡ್ ಮೂರ್ಗಿನ ಹೋಳಿ
ನಂಬಲ್ ನಾ ನೆಂಡ ದನ ಹೋಲತ್ತ
ಹ
ನ ಆಂಟ ಇನ ಹೊಣ ಬಲ್ ಬರ್ಚ ಹ
ಹಾ
ಇನ್ನ ಎಂಟ್ ದಿನ ಬಲ್ಲಿ ಬಿತ್ತದು
ಹಾ ಎ್ದನ ಈಗೇನ್ ಉದ್ದ ಹೆಸರು ಬರ್ಲಲ್ಲಾ ಉದ್ದ ಹೆಸರು ಬರ್ಲಿ ವರೇ ತೊಗ್ರನಿ
ಹಾ ಮಳಿ ಮಾ ಜೋಗೇಶ್ವರ ಉಂಟದ ಇ ಕಡೆ ಮಳೆ ಹೊಂಟದ
ಬಳಿ ಒತ್ತದ ಅ ಕಡೆ ಹಾ ಈ ಕಡೆ ಹನಿ ಹನಿದ ಸಣ್ಣ ಅಟ್ಟೆ ಒಂದೊಂದ್ ಹನಿ ಕಡ್ಲಿ ತ ಎಲ್ಲರಿ
ಯಲ್ರಿ ಎಲ್ಲ ಬೇರ್ ಯದದ್ರ
ಅಂದ್ರ ಕಾರ್ಡ್ ಬರ್ತದೆ ಈಗ
ಹ್ಮ್
ಹಲ
ಹಾ ಹಾ
ಮಳಿ ಬರ್ಲಿ ಹೋ್ ಇನ್ನೊಂದ ಇನ್ನೊಂದ ಆಗಿದ್ರೆ ಮಳಿ ಇರ್ಬೇಕು
ಯ್ ಸುಮ್ಕುಂದ್ರ ಈಗ ಎರ್ಡ್ ದಿನ ಬಿಟ್ಟ ಎರ್ಡ್ ದಿನ ಬರ್ಲಕ್ ಮತ್ತ
ಅದೇ ಕಾರುಣ ದಿನ ಬರ್ಬಾರ್ದು ಕಾರುಣಿ ಆಗಾನ ಬರ್ಬೇಕು
ಹ್ಮ್ ಮಾತ್ ನಡತ ಆ ಕಡೆ ಬಿತ್ತಲ್ಲ ಅವ ಕಾರಣ ನಾಳ ಒಂದಿನ ಬರ್ದಾಕ್ಕ ಅದಕ್ಕ ಸೋವಾರ ಒಂದ ದಿನ ಮಗಳವಾರ ಬರ್ಬಾರ್ದ ಬುಧವಾರ ಬರಬಾರ್ದು ಕಳ ಮತ್ತ ಬೇಸ್ತರ ಶುಕ್ರವಾರದಕ್ಕೆ ಏನಕ್ ಮಾಡ್ಲಕ್ಕ
ನಾವ್ ಒಂದಂಗ ಹೆಂಗ ಆತದರಿ ಅದು ದೇವ್ರ ಏನ್ ಮಾಡ್ತನ್ ಗೊತ್ತಿಲ್ಲ
ಕೊಡ್ತಿದ್ದೀನ್ ಎಚರ್
ಹ್ಮ್
ನೇಚರ್ ಇಸ್ ಎ ಗಾಡ್
ಹ್ಮ್
ಹೆಂಗ್ ಗಾಡಿದ ನಚರ
ಹರೆ ಬಂದುು
ಆಯ್ತ ಅತ್ವಾ ದೋತ ಜಾರ ನಿದ್ದೆ ಉಂೊಂಡ ಅಸ್ತ ಮತ
ಹ ಊಟ ಆದ್ ಮಾಡಿದಿಲ್ಲ ಅಂದ್ರ
ಹ್ಮ್ ಆಯ್ತರಾಮ ತ
ಹಾ